ಕರೆ ಮಾಡಿದ್ರೆ
ಏನು
ನಮಸ್ಕಾರಪ್ಪಾ ದೊಡ್ಡವರಿಗೆ
ನಮಸ್ಕಾರಪ್ಪಾ ದೊಡ್ಡ ಮಂದಿಗೆ
ಬಾಳ ದಿನ ಬಾಳ ದಿನಕ್ಕ ಕರೆ ಮಾಡಬಿಟ್ರಿ
ಹಾಗೆ ಮಾತಾಡಂಗ ಅಂತ ಬದುಕಿದರಾ ಇಲ್ಲೋ ಅಂತ ಹೇಳಿ
ಹ ಹ ಬದಕ್ಕಿದ್ರ ಇಲ್ಲಂತ ಕರೆ ಮಾಡಿದ್ರ
ಹಾ ಹೌದು
ಬದುಕಿವಪ್ಪ ಬದುಕಿವಿ ನೀವು ನೀವ್ ಕರೆ ಮಾಡ್ಸೀರಂತ ಹೇಳ ಬದುಕಿವಿ ನೀವು ಕರೆ ಮಾಡಿ ಮಾತಾಡುಸತ್ತೀರಿ ಅಂತ ಬದ್ಕಿವಿ ಇಲ್ಲಾಂದ್ರೆ ಯಾವಾಗಲ ಹೋಗ್ತಿದ್ವಿ
ಹೌದ ಇರ್ಲಿ ಬಿಡಿ ಇರ್ಲಿ ಬಿಡಿ
ಹ ಹಾ ಏನ್ ಅಂತರ ನಿಮ್ಮ್ ಹುಡುಗಿಯರು
ನಮ್ಮ ಹುಡುಗಿ ಯಾರು ಇಲ್ಲ ಪಾ
ಯಾರು ಇಲ್ಲ ಸಣ್ಣ ಹುಡುಗಿ ಹೆಸರು ಆಕೆ
ಹಂಗೇನಿಲ್ಲ ಯಾರು ಇಲ್ಲ
ಅದ್ಕಗಿ ಒಂದು ಒಂದು ಒಂದು ಯಾವ್ದೋ ಊರ್ ಕಡೆ ಹೋಗ್ತಿದ್ರ ಯಾವ್ದು ಇಲ್ಲ ಅಂತೇಳಿ. ಅಲ್ಲೇ ಸೆಟ್ಲ ಆಗಕ್ಕೆ. ವಿಜಯನಗರ
ಹಾ ಅಲ್ಲಿ ಸುಖ ಆಯ್ತಲ್ಲಿ.
ಹಾ ಅ ಸುಖ ಆಯ್ತೆ. ತೆಕೈತ ಸುಖನ್ಯದ.
ಅದು ಹಂಗೆ ಅದ.
ಹ್ಮ್
ಹ್ಮ್ ಏನ್ ಸಮಾಚಾರ ಮತ್ತೆ. ಅಲ್ಲಿ ಊಟ ಚೆನ್ನಾಗ್ ಸಿಗತ್ತೆ ಉತ್ತರ ಕರ್ನಾಟಕದ ಊಟ.
ಹಾ ಹಾ ಹೌದಾ.
ಹ್ಮ
ಇಲ್ಲಿ ಈ ಸಮಾಚಾರ ಏನಿಲ್ಲ ಚಳಿ ಚಳಿ ಚಳಿ ಅಂತ. ತುಂಬಾ ಚಳಿ ಹ.
ಹೌದಾ
ಸತಿಯನ್ ಬೈದ್ಕಂಡಿನಿ ಹ. ಹ್ಮ
ಸ ಹೃದಯ ಆ ಅ ಅ.
ಚಳ್ಳಿ ಚಳಿ ತಾಳೇನು ಈ ಚಳಿಯ ಹ್ಮ್. ಆ ಹಾ.
ಅಲ್ಲ ಮಳಿ ಇತ ಆ ಕಡೆ.
ಅಯ್ ಬೆಳಿಗ್ಗೆ ಆಯ್ತು ಮಗ ಇದು ಹಿಂಗೆ. ಎಸಿ ನೀರು ಅಲ್ಲ ಬೆಳಿಗ್ಗೆ ಸಿಮ್ಸ್ತಾರಲ್ಲ ನೀರು.
ಹಾಂ
ಹ ಹನಿ ಅನಿ ಹಣಿ ಹನಿ ಕೂಡ ಅಲ್ಲ ಅದು. ಅಷ್ಟು ಫ್ಲಕ್ ಅ ಐದು. ಬಿದಂಗ್ ಸಣ್ಣಗೆ ಜಡಿ ಜಡಿ ಮಳೆ ಮಳೆ ಆದ್ರ ಮಳೆ ಅಲ್ಲ.
ಹ್ಮ್
ಪೂರ ಜಡ್ ಜಿಡ್ಡಿ ಕೊಲ್ಡು ಪುರ ಕೊಲ್ಡು.
ಹ್ಮ್ ಹಂಗೆ.
ಹ ನಂಗ ಅದು ಬೆಳಿಗ್ಗೆ ಅದನ್ನ ಬೆಳಗ್ಗೆ ಯೊಳ್ ಗಂಟೆಗೆ ಎದ್.
ಓ ಹಂಗೆ.
ಕೈ ಕಾಳ್ ಮಗ ತಕೊಂಡು ಕುೂತಿದ್ದೆ ಇತ ಮತ್ತೆ ಟಿಫಿನ್ ಮಾಡ್ಕ. ಏ ಸುಡ ಸುಡ ನೀದ.
ಹಾ
ಮೈ ಚರ್ಮ ಸೋಲ್ದ ಹಂಗ್ ಬರ್ತಾ ನಿ.
ಹೊ.
ಇಟ್ರದ ಅದ ಬಿಶಿ ನೀರ್. ಕಾಯಿಸುವ ಯಂತ್ರ ಇದೆ.
ಹ್ಮ್ ಹ್ಮ್.
ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿಲ್ಲ. ಕಾಲ್ಕಂ ನಿನ್ನೆ ನಿನ್ನೆ ಸಾಯಂಕಾಲ ಸ್ನಾನ ಮಾಡಿದ್ದೆ.
ಹ್ಮ್
ಹ ಇವಾಗ ಬೆಳಗ್ಗೆ ಯೋಳ್ ಗಂಟೆಗ್ ಎದ್ ಕಂತೆ ಕಲ್ಗೈ ಮುಖದ್ ಬೇಸ್ ತಕೊಂಡ. ಟಿಫಿನ್ ಮಾಡ್ಕೊಂಡ್ ಟಿಫಿನ್ ಮಾಡಕಂತ ಹೊದೆ.
ಹ್ಮ
ಉಪಹಾರಕ್ಕೆ ಚಿತ್ರಾನ್ನ ಇತ್ತು ಚಿತ್ರಾನ್ನ ತಿನ್ಕೊಂಡು ಸ್ವಲ್ಪ ಅಲ್ಲೇ ಕೆಳ್ಗಡೆ ಕೂತಿದ್ದೆ.
ಹ್ಮ್
ಕುೂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಂದ್ವಿ ಮತ್ತೆ.
ಅ ಹೋ ದೇವಸ್ಥಾನಕ್ಕೆ ಎಲ್ಲ ಹೋಗ್ತೀರಾ.
ಹ್ಮ್ ದೇವಸ್ಥಾನಕ್ಕೆ ಹೋಗಿ ಕೈಮಗು ಹೌದ. ಒಂದು ಸಣ್ಣ ಇದರಲ್ಲಿ ಮೊಸ ಮೊಸಾಲನ ಕೊಟ್ಟರು ಇನ್ನೊಂದು ಪಂಚಾಮೃತ ಬಾಳೆಹಣ್ಣು ಸೇಬು - ಇನ್ನೇನು ಹಾಕೆ ಮಾಡ್ತಾರಲ್ಲ.
ಅದ ಏನು.
ಪಂಚಾಮೃತ.
ಪಂಚಾಮೃತ. ಹ್ಮ್ ಹ್ಮ್.
ಬಾಳಣ್ಣ ಅ ನನ್ಾಕಕ್ ಮಾಡತಾರಲ್ಲ.
ಗುಡಿಗೆ ಯಾಕ ಹೋಗ್ತರಿ.
ಗುಡುಗಿ ಹುಡುಗಿ ನೋಡಕ.
ಹ.
ನಿಜ. ಸಕ್ಕ ಸಕ್ಕತ್ಗ ಯು. ಸಕ್ಕ ಸಕ್ಕತ್ತಾಗಿರು ಉಡಿಿಯರ್ ನತ್ತ ಹ್ಮ್.
ಹ್ಮ್ ಹ್ಮ್್ಮ್ ಇದೆಲ್ಲಾ ಮಾಡ್ತೀರಾ ನೀವು.
ಮಾಡ್ಬೇಕಲ್ಲಪ್ಪಾ. ಮತ್ತೇನ್ ಮಾಡಕ್ಕ ನೀವು ದೇವಸ್ಥಾನಕ್ಕೆ ಯಾವ್ದ ಹೋಗಲ್ಲ.
ದೇವಸ್ಥಾನ ಇಲ್ಲೇ ನಮ್ ಕ್ಯಾಂಪಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದೆ ಒಂದು. ಗಣೇಶ ಗುಡಿ ನಲ್ಲೆ. ಏನು ಹಾ.
ಹ್ಮ. ಹ್ಮ್ ಹ್ಮ್ ಒಳ್ಳೆ ಬುದಿದ್ದಿಕ್ ಒಳ್ಳೆ ದೇವ್ರಿಗೆ.
ದೇವ್ರಿಗೆ ಒಳ್ಳೆ ಬದು ಕೊಡ್ಲ ನನ್ಗ್ ಕೊಡ್ಲ.
ದೇವ್ರಗೆ.
ಸೋಲುವೆಯ.
ಯ ಸಕ್ಕತ್ತಾಗಿ ಹಾಡತ್ತಿರ ನೋಡು.
ಹಾಡ್ಲಾ ಒಂದ್ ಹಾಡು.
ಹಾಡಿ ಹಾಡಿ ಹ.
ಹ ಆಡ್ ತಿನಿ ತಡಿ.
ಹ್ಮ್ ಹ್ಮ್ ಚೆನ್ನಾಗ ಹಾಡು.
ಕೇರೆ ಮಾಡ್ತಾ ಇದ್ದೀನಿ. ನೀವ ಆಡಿ.
ಗಿಡದು ಬರಲ್ಲ.
ಯಾಕೋ.
ಹಾಡೆ ಎಲ್ಲ ಕಲ್ತಿಲ್ಲ
ಹಂಗೆಯ.
ಹ ಹಾ ನಿಮಗೆ ಇನ್ಂಬಷ್ಟ ಆಡಬಾರಲ್ಲ.
ನಮಸ್ತೆ ಬರಲ್ಲ ನಾನ್ ನೋಡ್ಕೊಂಡ್ ಆಡ್ತೀವಿ. ಎಲ್ಲಾ ಒಂದು ನಿರಿಕ್ಸ ಏನ್ ಅಂತಾರಲ್ಲ.
ಹಾ ಹಾ ಹಾ.
ಅದೆಲ್ಲಾ ನಾ ನೋಡ್ಕೊಂಡ್ ಆಡ್ತೀವಿಿ. ಸಾಹಿತ್ಯ ಹೌದು ಸಾಹಿತ್ಯ ಇದ್ರೆ ಹಾಡ್ತೀವಿ.
ಅಕಡೆ ಸುಕನ್ಯ ಇಕಡೆ ಸಾಹಿತ್ಯ.
ಹ ಹಾ ಹಾ ಹ ಹಾ.
ಜೋರಲ್ಲ. ಸಾಹಿತ್ಯ ಸುಕನ್ಯ ಅಂತ ಹ್ಮ.
ಹ್ಮ್್ಮ ಹ್ಮ್.
ಇದನ್ನೇ ಮಾಡ್ರ ಬ ಬೆಂಗಗಳೂರಿಗೆ ಹದಕ್ ಬಂದ್ರ ಇ ಇದ ಮಾಡಕ್ ಬಂದ್ರಾರ ಸಾಹಿತ್ಯ ಸುಖಾನ್ಯ ಅಂತ.
ಹ್ಮ.
ಒಂದೊಂದೆ.
ಬಚ್ಚಿಟ್ಟ ಮಾತು ಒಂದೊಂದಾಗಿ.
ದಾಗಿ.
ಕೂಡಿಟ್ಟ ಕವನ.
ನನ್ನಿಂದ ನಾ ದೂರಾ ನಿಂತು. ನಾ ಕಂಡೇ ಮಾತಾಡೊ ಮೌನಾ. ಸೋಲುವುದು ಹೃದಯ ಹೀಗೆಕೆ. ತಿಳಿ ತಿಳಿದು ನಗ್. ವೆ ನಿನೇಕೆ ಮಾತಾಡು. ಒ ಮೌನಾ ಮಾತಾಡು. ಹೇ ಹೇ.
ನೆಕ್ಸ್ಟ್ ಸರಿಗಮ ಸರಿಗಮಪ ಚಾಂಪಿಯನ್.
ಹೌದಾ.
ಯಾಕೆ ನೀವು ಪ್ರಯತ್ನ ಮಾಡಬಾರ್ದು ಸರಿಗಮಕ ಹೂಗಕೆ.
ಸುಳ್ಳು ಸುಳ್ಳೆ ಮುನಿಸು ಆ ನೂರು ಕಳ್ಳ. ಲ್ಲಿ ಮುತ್ತಿಟ್ಟೋರ್ ಯಾರು ಕೆನ್ನೆ ನಿಂದಾ. ಮುತ್ತು ನಂದಾ. ಬಗೆಹರೆಯದ ಒಗಟು ಇದು. ಹಾಡ್ರಿ ನೀವ್ ಒಂದ್ ಸ್ವಲ್ಪ.
ನಮ್ಗ್ ಯಾವ್ದು ಹಾಡ್ ಬರಲ್ರಿ.
ನೋಡ್ಕೊಂಡ್ ಹಾಡ್ರಿ ನಾವು ನೋಡ್ಕೊಂಡ್ ಹಾಡ್ತೀವಿ ಆ ನಮ್ಗೇನ್ ಸಾಹಿತ್ಯ ನೆನಪಿರಲ್ಲ ಸಾಹಿತ್ಯ ನೋಡ್ಕೊಂಡ್ ಹಾಡ್ತೀವಿ.
ಸಾಹಿತ್ಯ ಸಹಿತ್ಯ ಸಾಹಿತ್ ಸಾಹಿತ್ಯ ಇಲ್ಲಾ ಇದ ಇಲ್ಲಾ. ಬರೆ ಹಿಂದಿ ಹಿಂದಿ ಹಾಡ್ ಬರ್ತಾವ್.
ಹಾಡ್ರಿ ಹಿಂದಿ ಹಾಡ ಹಾಡ್ರಿ.
ಕನ್ನಡ ಹಾಡ್ ಬರಲ್ಲ.
ಹ್ಮ
ಕನ್ನಡಾ ಯಾವ್ದು ಹಾಡ ಹಾಡ್ಲಿ. ಹದ ನೀ ಹ ಹ್ಮ್.
ಏನ ಮತ್ತೆ ಸಮಚಾರ.
ಹ ಏನು. ಮತ್ತೆ ಈಗೇನು ಹೆಂಗಿದೆ ವಿದ್ಯಾಭ್ಯಾಸಾ.
ವಿದ್ಯಾಭ್ಯಾಸ್ ನೋಡ್ರಿ ಈಗ ಅಂತ್ರು ಸ್ವಲ್ಪ್ ಡೌನ್ ಫಾಲ್ ಅಲ್ಲಿದೆ.
ಹೌದ್ದಾ.
ಹ್ಮ್ ಓದುದು ಅಂತ ವಿದ್ಯಾಭ್ಯಾಸ ಅಂತ್ರು ತಾ. ತೆಳಕ್ಕೆ ಬಿದ್ದಿದೆ ಅದು ಹಂಗೆ. ಸ್ವಲ್ಪ ವಾತಾವರಣ ಹಂಗೆ ಚೇಂಜ್ ಹಂಗೆ ಬದ್ಲಾಗಿದೆ ಸ್ವಲ್ಪ ವಾತಾವರಣ ಬದ್ಲಾಯಿಸ್ಬೇಕು. ಓ ಆ ಒಂದು ಲಕ್ಷಕ್ ತುಗೋಬೇಕು. ಯಾವ್ತರ ವಾತಾವರಣ ವಾತಾವರಣ ಬದಲಾಗಲಿ ಅದ್.
ಚಳಿ ಚಳಿ ತಾಳೆನು ಈ ಚಳಿಯಾ. ಈ ತರ ವಾತಾವರಣ.
ಹೌದೌದು.
ಹಿಂಗಿದೆ.
ಊಟ ಏನ್ ಮಾಡಿದ್ರಿ.
ಊಟ ಇಲ್ಲಿ ಮಾಡ್ಬೇಕ್ ಅಂತಾ ಕುಂತಿದ್ವಿ.
ನ್ ಮಾಡಿದ್ರಿ.
ಬೆಳಗ್ಗೆ ಪಸ್ಟ್. ಚಿತ್ರಾನ್ನ ಅಂದ್ರೆ ಇಲ್ ನಿಂಬೆ ಅಣ್ಣ ಅಂತಾರ್ ಇಕಡೆ ಈ ಜನ.
ಲೆಮನ್ ರೈಸ್.
ಹಾ ಆತರ ಅಂತರೆ. ಸ್ವಲ್ಪ ಶೇಂಗಾ ಜಸ್ತಿದ್ವು ಶೇಂಗಾ ನೋಡ್ಕೊಂಡ್ ನೋಡ್ಕೊಂಡ್ ಎತ್ಕೊಂಡ್ ಅದ್.
ಹೌದು ಲೆಮನ್ ಲೆಮನ್ ರೈಸ್ಗೆ ಚಿತ್ರಾನ್ನಕ್ಕೆ ಏನ್ ಡಿಫ್ರರೆನ್ಸ್ ಏನ್ ವ್ಯತ್ಯಾಸ.
ಚಿತ್ರ ಚಿತ್ರ ಇದ್ರೆ ಚಿತ್ರಾನ್ನ.
ಹ್ಮ್.
ಅದೇ ಚಿತ್ರ ಅದೇ ಚಿತ್ರನಕ್ಕೆ ನಿಂಬೆಹಣ್ ಇಂಡಿದ್ರೆ ನೆಮನ್ ರೈಸ್.
ಅಷ್ಟೆ ನಮ್ಕಡೆ ಬಾಳ ಚಿ. ಚಿತ್ರನ ಮಾಡ್ತಾರೆ ಇಕಡೆ ಲೆಮನ್ ರೈಸ್ ಅಂತರೆ. ಲೆಮನ್ ರೈಸಿಗೆ ಚಿತ್ರಾನ ಅಂತರೆ ಇಕಡೆ.
ಹ್ಮ್ ಹ್ಮ್ ಹಂಗೆ ಜನ. ಉಪಗ್ ಗಿಲಾರ್ ಜನ ಏನೇನ ತಿಂದು ಎನಾ ಯಾವಾಗ ಸೈತಾವ್.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
ಮಾಡಿದ್ ತಿನ್ಬೇಕಲ್ಲಪ ಪಿಜಾಗ ನಿಮ್ ಪಿಜಾಗಂತೂ. ಇವತ್ ಏನ್ ಏನ್ ಕೊಟ್ಟಿದ್ರ್ ಊಟ ನಿಮ್ದ್ರಲ್ಲಿ.
ಇವತ್ ಬೆಳಿಗ್ಗೆ ಅದ್ ಯಾವ್ದೋ ಬಿಸಿ ಬೆೇಳೆಬಾತ್ ಕೊಟ್. ಕಿಟಿದ್ರು ಮಧ್ಯಾಹ್ನ ಅನ್ನ ಬಾಳಿ ರಾತ್ರಿ ಮತ್ತೆ ಊಟ.
ಹೌದಾ ಹ ಹ್ಮ.